ಹೇಳಿದರು ಏನ್ರಿ ಹಲೋ.
ಹಾ ಹೇಳು
ಹ್ಮ್ ಕೇಳಿಸ್ತೀರ ಎಲ್ಲಿದ್ಯಾ?
ಮನ್ಯಾಲಿ
ಈಗ್ ಜಸ್ಟ್ ಬಂದ ಹೆಂಗಿತ್ತು.
ಚೆನ್ನಾಗಿತ್ತು ಕಣೆ ನೀನೇ ಮಿಸ್ ಮಾಡ್. ನಿಜತ್ ಇಟ್ಟ ಲಾಬ್ ಎಲ್ಲ ಸುನ್ನ ಅಂತ.
ಹಾ
ನಿಜವಾಗಲಲಿ ಲಯಾಬ್ ಇ.
ನಿಜಯಾ ನಿಜಯ ಒಓಂಬಟ್ ಬಂದ
ಇಲ್ಲ ತಪ್ಪಸ್ಕೊಕ್ ಹೇಳ್ದ ಅಂತ.
ಏ ಇಲ್ಲ ಆಯ್ತ್ ಮಂಡೇ ಮಂಡೆ ಆ ಕೆ ಮಂಡೇ ಫೈನ್ ಮಂಡೇ ಬರ್ತೀಯಾ?
ಹಾ ಹ್ಮ್ ಬರ್ತೀನಿ ಹ್ಮ ಹೌದ. ಅಟೆಂಡೆನ್ಸ್ ಇಲ್ಲ ಮೊದ್ಲೆೇ ನಂದು?
ಯಾಕೆ ಏನಾಯ್ತು ಟಯಾರ್ಡ್ ಆಗಿದಯಾ.
ಹ್ಮ ಬೆಟ್ಟ ಹಾತರ್ನಲ್ಲ
ಹನಾಳ ಕೇಳಿನಾಳಿಕ ಪ್ಸ್. ಏ್ ನಾಳೆ ಹೋಗ್ತಿದಯಾ ಹಬ್ಬನ್ ತಾರ. ತರ್ಕ ಕಬನ ತರ್ಕಗೆ.
ಯಾಕೆ ತಮ್ಮ ಬರ್ತಾನಂತ?
ಏ ಒಂದ ಸಕ್ಕತ್ ತಲೆ ತಿಂತನ್ ಗುರು? ಅವನ್ ಬರ್ತಾನಂತ ಕತ್ ಕ.
ನೀನು?
ನಾನ್ ಬರ್ತೀನಿ ಸೈಕ್ಲಿಂಗ್ ಮಾಡಲ್ಲ.
ಆಯ್ತು ಬಾ ಬಂದಾದ್ರು ಬಾ. ಕರೆಕ್ಟ್ ಆಗಿ ಹೇಳ್ದ ಸೋಂಬೇರಿ
ಪ್ಯಾಕ್ ಬಂದ ಬತ ಲ್ಲ ಪ ನೀನ ಪೀ ಈ ಲೈಕ್ ನಾನೇ ಬಿಟ್ಬಿಟ್ಟೆ ಆಯ್ತು ಬೇಡ ಅಂತ ನೀನು ಓಕೆ ಅಂದಲ್ಲ ಅಂತ ಇವ್ನ್ ಅವಾಗ್ಲಿಂದ ಇಟ್ಕೊಂಡ್ ಅದನ್ನೇ ಕೇಳ್ತಾವ ನಿಮ ನನ್ ಮಸೇ್ ಮಾಡಕ್ ಮುಂಚೆಯಿಂದಾನೇ ಕೇಳ್.
ನಾನೇನ್ ರೆಡಿ ನಾನನ್ ಬರ್ತೀನಿ ನಾನೇ ಹೇಳಿದ್ದು ಹೋಗೋಣ ಅಂತ
ನೀನ್ ಒಪ್ಪಂದ ಅಲ್ ಗ್ರೌಂಡ್ಗೆ.
ಇಲ್ಲ ಇಲ್ಲ ಬಸ್ಸಲ್ಲಿ ಬರ್ಬೇಕಾದ್ರೆ ನೋಡ್ದ ಹಂಗೆ ವೀಡಿಯೋ ಮಾಡಿ ಕಳಸತೆ. ಫುಲ್ಲು ಜನ ಎಷ್ಟ ಜನ ಅಯಪ್ಪಾ.
ನಾನ್ ಇವಾಗ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನ್ ಗುರು ನೋಡಿ.
ಏನ್ ಇಷ್ಟೊತ್ತಲ್ಲ.
ಹ್ಮ್ ಟೆನ್ ಓ ಕ್ಲಾಕ್ ಸಿಗ್ತಾನೆ ಕ್ಲೋಸ್.
ಆದ್ರೂ ಎಲ್ಲಾ ಅರ್ಧಕ್ ಅರ್ಧ ಅಂಗಡಿಗಳು ಮುಚ್ಕೊಂಡ್ ಹೋಗಿರ್ತದೆ.
ಏನ ಗೊತ್ತಿಲ್ಲ? ನೋಡ್ಬೇಕು ಎಷ್ಟ್ ಗಂಟೆಗೆ ಹೋದ್ರಿ ಬೆಳಿಗ್ಗೆ?
ನಾಳೆ ಹೇಳು ನಾಳೆದ್ ಹೇಳು ನಿನ್ ಮೊದ್ಲು? ನಾನ್ ಮಲ್ಗದ್ರೆ ಮತ್ತೆ ದೊಳೋದ್ ಯಾವಾಗ ದೊಳ್ಸಿನೋ.
ಎಗು ನನ್ಗೆ ಜಿಮ್ ಅಲ್ಲಿ ಲೆಗ್ ವರ್ಕ್ ಔಟ್ ಮಾಡಿಸ್ತವ್ರ ನಿಜ ಆಗ್ತಿಲ್ಲ ನನ್ ಕೈಯಲ್ಲಿ.
ನಿಮ ತಮ್ಮನಾದ್ರು ಕರ್ಕೊಂಬಾ ನಾನು ಅವಂದ್ ಸೈಕ್ಲಿಂಗ್ ಮಾಡ್ತೀನಿ ನೀನ್ ನೋಡ್ಕೊಂಡ್ ನಿಂತ್ಕೋ ಅಲ್ಲೇ.
ಇಲ್ಲ ಅಂದ್ರೆ ಅವಂದ್ ಮಾಡ್ಲಾ ಹೌಸಿಂಗ್ ಬೋರ್ಡ್ವರ್ಗು ಬಂದ್ ಬಿಟ್ಬಿಟ್ ಬರ್ಲ ಕರ್ಕೊಂಡ್ ಹೋಗ್ತಿಯಾ ಅವನ್ನ.
ನಾನ ಹೆಂಗ ಎಲ್ಲಿ ಅಲ್ಲಿಂದ ಹೆಂಗ ಹೋಗೋದು ಗೊತ್ತಿಲ್ವಲ್ಲ ನನ್ಗೆ ಮೆಟ್ರೋನ
ಅಯ್ ಅಲ್ಲಿಂದ ಮೆಜೆಸ್ಟಿಕ್ ಬಸ್ ಮೆಟ್ರೋ ಅಲ್ಲೂ ಹೋಗ್ಬೋದು.
ಹ್ಮ್
ಏ ಫ್ರೆಂಡ್ಲಿ ಕ್ಯಾರೆಕ್ಟರ್
ಏ ಯಾರಾದ್ರೂ ನೀನ್ ಇಲ್ದೆೆ ಅದ್ ಹೆಂಗೆ ಬರಕಾಗುತ್ತೆ ನೀನೇ ಹೇಳ್ಬಿಡು ನಾನ ಎಷ್ ಟೇ ಫ್ರೆಂಡ್ಲಿ ಇದ್ರುನು ನೀನ್ ಇಲ್ಲ ಅಂದ್ರೆ ಅದ್ ಹೆಂಗ್ ಬರಾಕ್ ಆಗುತ್ತೆ.
ಸ ಬು ಮಾತ್ರ ಹೆಚ್ಚ ಇದಕ್ ಮಾತ್ರಾನಾ. ಪಾರ್ಕಿಗ್ ಮಾತ್ರಾನಾ ಬೇರೆದಾದ್ರೂ ಹೋಗ್ತೀವಾ. ನಾವೇಗ ನಾಳೆಗ್ ಹೋದ್ರೆ ಮತ್ತೆ ಎಲ್ಲಾದ್ರೂ ಹೋಗ್ತಿೀವ ಅಂತ ಕೇಳ್ತಿರೋದು.
ಪಾರ್ಕಿಗಷ್ಟೇ
ಮುಗಿಸ್ಕೊಂಡ್ ಬರದು.
ಹಾ
ಎಷ್ಟ್ ಗಂಟೆಗೆ ಹೋಗೋಣ ಹೋಗ್ಲಿ. ಮಾರ್ನಿಂಗ್ ಏಟ್ ಓ ಕ್ಲಾಕ್ ಹೂ ಏಟ್ ಓ ಕ್ಲಾಕ್ಗ ಹೋಗಿ ಕುತ್ಕೋ ಅಲ್ಲಿ ಗೊತ್ತಿಲ್ಲ ಟೈಮಿಂಗ್ಸ್ ನೋಡ ಆದಷ್ಟು ಲೇಟ್ ಆಗೆ ಹೋಗೋಣ ಒನ್ ಓ ಕ್ಲಾಕ್
ಕ್ಕಾನ ಎಷ್ಟು ಗಂಟೆ ತನಕ ಹೇಳ್ತಾ ಗೊತ್ತಿಲ್ಲ.
ನಾನ್ ಇವಾಗ ಜಸ್ಟ್ ರೀಲ್ಸಲ್ ಬಂತು ಸ್ಕ್ರಾಲ್ ಮಾಡ್ಬಿಟ್ಟೆ.
ಹ್ಮ ನೀನು ಯಾವಾಗ್ಲೂ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದಲ್ವಾ.
ಏ ನೀನ್ ತಾನೇ ಬೇಡ ಅಂತ ಹೇಳಿದ್ ನಾನ್ ಅದಕ್ಕೆ ಇಷ್ಟ ಸ್ಕ್ರಾಲ್ ಮಾಡ್ಬಿಟ್ಟೆ.
ನಾನ್ ಅಂದ್ನ ಬೇಡ ಅಂತ ನೀನ್ ಬರಲ್ಲ ಅಂದಿದಿಕ್ ತಾನೇ ನಾನ್ ಬೇಡ ಅಂದಿದ್ದು ನೀನ್ ಬರಲ್ಲ ಅಂದಿದಿಕ್ ನಾನ್ ಬೇಡ್
ಎಡ
ಇಷ್ಟು ಬೇಕು ಆಯ್ತು ಮತ್ತೆ ನೋಡ್ ಟೈಮ್ ಎಸ್ಟ್ ಅಂತ ಆದಷ್ಟ್ ಲೇಟ್ ಆಗಂದ್ರೆ ನಾನ್ ಬರ್ತೇನಪ್ಪಾ. ತುಂಬಾ ಬೇಗ ಅಂದ್ರೆ ಬರಲ್ಲ. ಟೆನ್ ಓ ಕ್ಲಾಕ್ ಟನ್ ಓ ಕ್ಲಾಕ್ ಗ್ ಓಕೆ ಟೆನ್ ಓ ಕ್ಲಾಕ್ ಬಿಡೋಣ ಅಂದ್ರೆ.
ನಾನು ಒಂದು ಲವೆನ್ಗ ಆ ತರ ಇನ್ಫಾರ್ಮ್ ಮಾಡ್ತೀನಿ ನಿನ್ಗೆ
ಆಯ್ತು ನೋಡ್ಬಿಟ್ ಹೇಳ ಅವಳ ವಾಣಿ ಬರ್ತಾಳಂತ.
ವಾಣಿನೂ ಬರ್ತಾಳೆ ವಾಣಿ ಇಲ್ಲೇ ಇದ್ದಾಳೆ ಬರಲ್ವಾ ಬೆಳಿ
ಓ ಕೆ
ಬರಲ್ವಾ ಬೆಳಿಗ್ಗೆ ಹಾ ಏ ಸುಮ್ನೆ ಬಾರೆ ಜೊತೆಗೆ ನನ್ ನೋಡ್ತಾ
ಅವ್ಳ ಸೈಕ್ಲಿಂಗ್ ಮಾಡ್ತಾಳ ಅಂ
ಸೈಕ್ಲಿಂಗ್ ಬರುತ್ತಾ ಹ್ಮ ಸರಿತ ನೀವ ಹ್ಮ್ ನೀನು ಸೈಕ್ಲ ಸೈಕ್ಲಿಂಗ್ ಕಲ್ತ್ಕೋ.
ನಲ್ಲ ರೇಸರ್ ಇಲ್ಲ ವರ್ಸಲಗ ಆಯ್ತ್ ಬಾ ನೋಡೋಣ ಫಸ್ಟ್ ಟೈಮಿಂಗ್ಸ್ ಎಷ್ಟು ಎಷ್ಟ ಹೊತ್ತಿಂದ ಎಷ್ಟ ಹೊತ್ತಗೆ ಅಂತ ನೋಡು
ಹ ನಾ ಮೊದ್ಲು ಹೇಳ್ ತಡಿ ಇದ್ ಹತ್ತು ನಿಮಿಷ ಆದ್ಮೇಲೆ ಕಾಲ್ ಕಟ್ ಆಗುತ್ತಲ್ಲ ಅವಾಗ ಹೇಳ್ ತನಿ ಏನಂತ ಹ್ಮ್ ಏನ್ ಮಾಡ್ತದೆ ಬೆಳ್ಳಿಗೆನಾ ನಾನ್ ಎದ್ದಿದ್ ಲೇಟ್ ಆಯ್ತು ಅಂತ ಒಂಬತ್ತುವರೆಗೆ ಇಲ್ಲಿ ಬಸ್ಸತ್ ಅಲ್ಲಿ ಹೋಗ್ತಾನಕ ಎರಡೂವರೆ ರೀಚ್ ಆಗಿದ್ದೆ ಗೊತ್ತೆ ಆಗಿಲ್ಲ ಬ
ಅಲ್ಲ ಡೇ ಫುಲ್ ಅದಕ್ಕೆ ಸ್ಪೆಂಡ್ ಆಗುತ್ತೆ ಅನ್ಕೊಂಡೆ ಇಷ್ಟು ಬೇಗ ಬಂದ್ದೀರಲ್ಲ
ಅಯ್ಯೋ ಹೋಗಕೆನೆ ಅಷ್ಟೊತ್ತ ಆಯ್ತು ಇನ್ನ ಸ್ವಲ್ಪ ಲೇಟ್ ಆಗ್ಬಿಟ್ರೆ ಇನ್ನುೂ ಲೇಟ್ ಆಗುತ್ತೆ ಮನೆಗ್ ಬರೋದು ಅಂತ ಅನ್ಬಿಟ್ಟು ನಾವು ಬೇಗ ಬೇಗ ಬಿಟ್ವಿ ಒಂದೂವರೆ ಅವರ್ ಎರಡು ಅವರ್ ಇತ್ ಅಲ್ಲಷ್ಟೆ ಅಲ್ಲತ್ತಿ ಫೋಟೋಸ್ ಇಡ್ಕೊಂಡು ಸೀದಾ ವಾಪಸ್ ಬಂದು ಪಿಕಪ್ ಟೆಂಪಲ್ ನೋದ್ವಿ ಅಲ್ ಏನು ಅಷ್ಟ ಚೆನ್ನಾಗಿಲ್ಲ ಅದಕ್ಕೆ ವಾಪಸ್ ಬಂದ್ಬಿಟ್ವಿ ನಾವು ಗಾಳಿ ಗುರು ನೀನ್ ಬಂದಿದ್ರೆ ಆ ಗಾಳಿಗ್ ನೀನ್ ಹೆ ಗ್ರೋಕ್ ಬಿಡ್ತಿದ್ದೆ ಅಷ್ಟು ಗಾಳಿಯಲ್ಲಿ
ಹ ಹಾ ನೀನ್ ಇಷ್ಟ ಸಣ್ಣಗಿ ಎಷ್ಟು ದಪ್ಪ ಇದ್ದೀಯಮ್ಮ
ನಾನೇನ್ ಅಷ್ಟು ಸಣ್ಣ ಇಲ್ಲ ನನ್ ದಪ್ಪಾನೇ ಇದಿನಿ
ಸಣ್ಣನೆ ಇರೋದ್ ನೀನು
ಎಷ್ಟು ಗಾಳಿ ಗೊತ್ತ ತ್ತ ಯಪ್ಪ ತಳ್ಕೊಂಡ್ ಹೋಗುತ್ತೆ ಗಾಳಿ ನಾವ್ ನಡಿಯೋದೆ ಬೇಡ
ಹ್ಮ್
ಮತ್ತೆ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಹೇಳು ನೆಕ್ಸ್ಟ್ ಮಂತ್ ಹಂಗ್ ಪ್ಲಾನ್ ಮಾಡನ ನಿನ್ಗ್
ಏನ್ ಮತ್ತೆ ಅಲ್ಲಿಗೇನಾ
ಆಯ್ತ್ ಬೇರೆ ಎಲ್ದಾದ್ರೂ ನೋಡ್
ನೀ ನೀನ್ ಹಿಂಗ ಅಂತಿಯಾ ಮತ್ತೆ ಅದು ಇದು ಕಣೆ ಹಂಗ್ಳ ಕಣೆ ಹಂಗ ಕಣೆ ಹಿಂಗ ಕಣೆ ಅಂತಿಯಾ
ಆಯ್ತ್ ನಾಳೆ ಬರ್ತೀನಲ್ಲ ಅವಳ್ ಫ್ರೆಂಡ್ ಕಾಲ್ ಮಾಡಿದ್ಲು
ಯಾರ್ ಫ್ರೆಂಡು
ನನ್ ಫ್ರೆಂಡ್ ಅಮ್ಮ
ಹ್ಮ
ಮತ್ತೆ ಆಮೇಲೆ ಹೋಗಿದ್ರೆ ಲೈಕ್ ನಮ್ಗೆ ಇಷ್ಟ ಇಲ್ಲ ಅಂದ್ರು ಆ ಬ್ಯಾಂಕಲ್ಲಿ ಇರ್ಬೇಕಾಗುತ್ತೆ
ಹಾ
ಮತ್ತೆ ಲೇಟ್ ಆಗಿ ಹೋಗಿದ್ರೆ ನಮ್ಗ ಇಷ್ಟ ಇಲ್ಲಾಂದ್ರರು ಆ ಬ್ಯಾಚ್ಲಿ ಇರ್ಬೇಕಾಗಿತ್ತು ಇವತ್ ಅಂತ ಲೈಕ್ ಎ ಯಾವ್ ಬ್ಯಾಚ್ ಬೇಕೋ ಆ ಬಚ್ಗೆ ಟೀಚರ್ಸನು ನಾವೇ ಸೆಲೆಕ್ಟ್ ಮಾಡ್ಕೊಂಡಿದ್ದ ಇತು
ಹ್ಮ್ ಓಕೆ ಓಕೆ
ಮತ್ತೆ ಏನ್ ಸಮಾಚಾರ ಇವತ್ತೆಲ್ಲೂ ಹೋಗಿಲ್ವಾ ಆಚೆ
ಡಿನ್ನರ್ ಐತ್ ಏನ್ ಇಲ್ಲಮ ಓದೆಲ್ಲ ಒಂದ್ ಟು ಅವರ್ಸ್ ಇತ್ತು ಮುಗಸ್ಕೊಂಡ್ ಬಂದಿದು ಫಸ್ಟ್
ಹ್ಮ್ ಅಷ್ಟೇ
ನೀವತ್ ನೆಗ್ ಪರ್ಪ ಬೇರೆ ಮಾಡ್ಸಿದ್ರ ಮನೇಲಿ ಬಂದಿದ ತಕ್ಷಣ ಮೂಡೆ ಇರ್ಲಿ ಹಾ ಇಲ್ ಈಗ ನಿಜ ಲೆಗ್ ಅಷ್ಟೊಂದ್ ಪೇನ್ ಗುರು ಎಲ್ಲೂ ಹೋಗ್ಬೇಕ ಅಂತ ಅನ್ಸಲೆ ಇಲ್ಲ
ಹಾ ಏನ್ ಯಾವಾಗ ಬೆಳಗ್ಗೆ ಹೋದ ಜಿಮ್ಮಿಗೆ
ನೋಡ್ಬಿಟ್ಟಿ ಹ್ಮ್ ಬೆಳಿಗ್ಗೆ ಸಿಕ್ಸ್ ತರ್ಟಿ ಏನೋ ಇ ಕ್ಲೈಮೇಟ್ ಬರ ಸಾಕ್ ಕತ್ತ ಆಗಿತ್ ಬಿಡು
ಈವ್ನಿಂಗ್ ಒಬ್ಬತ್ಕ್ಕು ಇನ್ನು ಸ್ವಲ್ಪ ವರ್ಕ್ಟ್ ಜಾಸ್ತಿ ಆಗ್ತಿತ್ತು
ಈ ಈ ಬೇಡಪ್ಪಾ ನೋಡಿ ಜಾಸ್ತಿ ಇರುತ್ತೆ ಅದಕ್ಕೆ ಬೇಜಾರ್ ರೋಗಕ್ಕೆ
ಹ್ಮ್ ಹಊಟ ಹಲೋ
ಆಲ್
ಕೇಳಿಸ್ತಿದ್ದೀಯ ಹಲೋ
ನಾನ್ ಇವತ್ ವರ್ಕ್ ಬಂದಿದ್ದೀನಿ ಇವತ್ ನನ್ನ ವರ್ಕ್ಗ್ ಬಂದಿದ್ದೀನಿ
ವರ್ಕಲ್ಲಿ ಇದೀಯ ಇವಾಗ ನೀನು
ಹೌದು
ಮತ್ತ್ ನಿನ್ ತಮ್ಮ
ನಂಗ್ ತಮ್ಮ ನನ್ ಜೊತೆ ಬಂದಿದೆ ಅದು ಫಸ್ಟ್ ಡೇ ಅಲ್ವಾ ಇದು ಒಂದಚೂರ್ ಒಳಗಡೆಗ್ ಬೇರೆ ಇದೆ ಅದ ಜೊತೆ ಬರುವಂತ ಕರ್ಕೊಂಡ್ ಬಂದಿದ್ದೆ
ಓ ಹೋ ಅಕೆ ಅಕೆ ಪಾರ್ಟ್ ಟೈಮ್ ತಾನೇ ಎಷ್ಟು ಸ್ಯಾಲರಿ ಮಂತ್ಗೆ
ಮಂತ್ಲಿಗೆ ಸಿಕ್ಸ್ ಟು ನೈನ್ ಮಾಡ್ತೀನಿ ಫೈವ ಕೆ
ಹ್ಮ ಮ್ಯಕ್ಸಿಮಮ್ ಅಷ್ಟೇ ಕೊಡೋದು ಪಾರ್ಟ್ ಟೈಮ್ ಅಂದ್ರೆ
ಹೌದು ಅದಕ್ಕೆ ಬೇರೆ ಎಲ್ಲಾದ್ರೂ ಅಂಟ ಶಿಫ್ಟ್ ಆಗ್ಬೇಡಣ ಅಕ್ ಕೆಲ್ಲ್ರ ಸಿಗುತ್ತ ಮ ಅಂದ್ರೆ ಸಿಗ್ತವಿ ನಾವು ಈ ಪಕ್ಕದಲ್ಲೇ ವಿಶಾಲ್ ಮಾಲ್ ಇದೆ ಸದಾಶಿವ ಮಾಲ್ ಎಲ್ಲ ಇದೆ
ಹ ಹ
ಬಟ್ಟಿ ಹೆವಿ ವಾಗರು
ವರ್ಕ್ ಇರ್ಬಾರ್ದು ಆದ್ರೆ ಸಂಬಳ ಬರ್ಬೇಕು ಹಂಗೆ ಯಾವ್ದ ಕೆಲಸ ಇಲ್ಲ
ಹೇಯ್ ನಿಜ ಈ ಜಾಬ್ ಒಂದ್ಚೂರು ಹಂಗಿದೆ ಅದಿಕ್ಕೆ ಓಕೆ ಅಂತ ಬಂದ್ಬಿಟ್ಟಿದ್ ನಾನು
ಇಲ್ಲೂ ಹಂಗ ಇದ್ದಿದ ಕ್ಲಿನಿಕ್ ಅಲ್ಲಿ ಏನು ವರ್ಕೆ ಇರ್ ಇರ್ಲಿಲ್ಲ ಸುಮ್ಮ್ನೆ ಹೋಗಿ ಕುತ್ಕೊಂತಿದ್ದೆ ಪೈಕೇನೆ ಪೈಕೆ ಟೈಮಿಂಗ್ಸು ಫೈವ್ ಟು ನೈನ್ ಫೈವ್ ಟು ನೈನ್
ಬೈಟು ನ ನೀನು ಟೈಮ್ಂಗ ಜಾಸ್ತಿ ಆಯ್ತಲ್ಲಾ -
ಒರಸತಾ ನೀ ಆಯಪ್ಪ ಸಂಬಳಾನೇ ಕೊಡಕ್ ಸಾಯತಿದ್ದ ಎರಡು ತಿಂಗಳಿಗೆ ಒಂದ್ಸಲ ಕೊಡ್ತಿದ್ದ ಹೂ ಬಿಟ್ ಬಿಟ್ಟಾದ್ಮೇಲೆ ಕೊಟ್ರು ಒಂದ್ ತಿಂಗಳಿದು ಇನ್ನೊಂದು ತಿಂಗ್ಳಿಗೆ ಕೊಡ್ಲೆ ಇಲ್ಲ ಅದೇ ಎಲ್ಲ ಆಯತ್ ಬಂದೆ
ಹೇಳ್ಬಿಟ್ಟು
ಹ್ಮ ಹ್ಮ
ನೀನ್ ಇನ್ಫಾರ್ಮ್ ಮಾಡ್ಬಿಟ್ಟು ತಾನೇ ಬಿಟ್ಟೆ ಹಂಗೇನ್ ಬಿಡ್ಲಿಲ್ಲ ತಾನೆ ಇನ್ಫಾರ್ಮ್ ಮಾಡ್ಬಿಡ್ತಾನೆ ಬಿಟ್ಟೆ ಹಂಗಗೆ ಏನು ಬಿಡ್ಲಿಲ್ಲ ತಾನೆ
ಮಾಡಿ ನೋ ಬಿಟ್ಟೆ
ಹ್ಮ್ ಏನ ಅದ ನಿಜ ಆಪಲ್ ಏನ ತೋರಿಸ್ತಾನೆ ಇಲ್ಲ ಡೇ ಒನ್ನಿಂದ ಹಂಗೆ ಇದೆ ಗೊತ್ತಾ
ಅದ್ ನೀನ್ ನಾಳೆ ಬರ್ತಿಯಲ್ಲ ಮಾಡ್ಕೊಂಡ್ ಕೊಡ್ತೀನಿ ಬುಡ್
ಹ್ಮು ಆಯ್ತ್ ಓಕೆ
ಹ್ಮೂ ಮನೆಗೆ ಯಾವಾಗ ಹೋಗ್ತಿಯಾ
ನೈನೊ ಕ್ಲಾಕಿಗೆ ಇನ್ ನೇನ್ ಅಯ್
ನ ಹ ಹ್ಮೂ ಆಯ್ತಲ ನಾಲ್ಕು ಗಂಟೆ ಐತೆ ಅಷ್ಟೇ ಹಾ ಸರಿಲೇ ಕಾಲ್ ಕಟ್ ಮಾಡ್ತೀನಿ ಹಾ ಸರಿ ಸರಿ
ಏ ಏನ್ ಕಾಲ್ ಕಟ್ ಮಾಡ್ತಿಯ ಹ್ಮ್ ಆಯ್ತು ಒಕೆ ಓಕೆ ಬಾಯ್